ಹಾ ಕೇಳಟ್ಟಿದೆ
ಏನ್ ಮಾಡ್ತಾ ಇದಿದ್ರಾ
ಏನಿಲ್ಲ ಸುಮ್ನೆ ಕೂತಿದ್ದೆ ನೀನು
ನಾನು ಜಸ್ಟ್ ಇವಾಗ ಊಟ ಮಾಡಿ ಕೂತಿದ್ದೆ
ಹೌದಾ ನಂದ ನಾಸ್ತ ಆಯ್ತು ಇವಾಗ ಊಟ ಇನ ಇಲ್ಲ
ಹೌದಾ
ಹಾ
ಮತ್ತೆ ಇನ್ನೇನ್ ಸಮಾಚಾರ ಎಲ್ಲಾ ಆರಾಮ
ಎಲ್ಲ ಆರಾಮು ನಿಮಮ್ಮ್ ಮನೆ ಕಡೆ ಎಲ್ಲಾ ಆರಾಮ
ಹ್ಮ್ ಆರಾಮಿದ್ದೀರಿ ಏನಿಲ್ಲ ನಾನು ಎಲ್ಲಾದ್ರೂ ಲೈಕ್ ಬ ಂಡಲ್ಲಿ ಟ್ರ ಟ್ರಕ್ಕಿಂಗ್ ಹೋಗೋಣ ಅಂತಕೊಂಡಿದ್ದೆ
ಹಾ ಹಾ ಹಾ ಹಾ
ಸೊ ಯಾವ ಪ್ಲೇಸ್ ಬೆಟರು ಹೆಂಗಿರುತ್ತೆ ಅಂತ ಕೇಳೋಣ ಅಂತ ನಿಮಗೆ ಕಾಲ್ ಮಾಡ್ಿದೆನೆ
ಹೌದಾ ನನ್ಗೂ ಜಾಸ್ತಿ ಗೊತ್ತಿಲ್ಲ ನಾನು ಟಕ್ ಟೆಕ್ಕಿಂಗ್ ಅಂತಂದ್ರೆ ಇದು ನೇತ್ರಾವತಿ ಟ್ರೆಕ್ಕಿಂಗ್ ಮಾತ್ರ ಹೋಗಿದ್ದು
ಹಾ ಹಾ ಹಾ
ಬಟ್ ಅದೇ ಇವಾಗ ಲಾಂಗ್ ವೆೇಕೇಶನ್ ಸಿಗುತ್ತೆ ಮೇ ಒನ್ ಟು ತ್ರ್ರೀ ಮೂರ್ ದಿನ ಇಐದೆ ಅವಾಗ ಎಲ್ಲಾದ್ರೂ ಹೋಗ್ಬೋದು ನೋಡು ನೀನು ಎಲ್ಲಾದ್ ಅಹ ಮುಳ ಏನ ಅದು ಮುಳಂಗಿರಿ ಇಲ್ಲ ಕುದುರೆ ಮುಖ ಎಲ್ಲಾದ್ರೂ ಚೆನ್ನಾಗಿರುತ್ತೆ ಟ್ರೆಕಿಂಗ್ ಇವಾಗ ಏನೋ ಪರ್ಮಿಷನ್ ಮಾಡಿದಾರಲ್ವಾ
ಹೌದೌದು ಆಮೇಲೆ ಲಿಮಿಟೆಡ್ ಪರ್ಸನ್ಸ್ಟ್ಟ ಇಟ್ಟಿದ್ದಾರೆ
ಹ ಅದೇ ಒನ್ ಫಿಫ್ಟಿ ಪರ್ ಡೇ ಅಂತ ಇಟ್ಟಿದ್ದಾರೆ
ಹ್ಮ್ ಹ್ಮ್
ಆಮೇಲೆ ಪರ್ಮಿಷನ್ ನಾವು ಆನ್ಲೈನ್ ಇಂದನೇ ತಗೊಂಡ್ಬಿಟ್ಟು ಹೋಗ್ಬೇಕು ಅಂತ ಇದೆ ಗೈಡ್ ಕಂಪಲ್ಸರಿ ಅಂತಾನೂ ಇದೆ
ಹೌದೌದು
ನೋಡು ಹಾಗಿದ್ರೆ ನಿನ್ ಇಂಟ್ರೆಸ್ಟ್ ಇದ್ರೆ ನಾನು ಜಾಯ್ನ್ ಆಗ್ಬೋದಾ
ಹ್ಮ ಜಾಯ್ನ್ ಆಗಿ ಪರವಾಗಿಲ್ಲ ಆತರ ಏನಿಲ್ಲಾ
ಹಾ ಸರಿ ತುಂಬಾ ದಿನ ಆಗಿತ್ತು ನನಗೂ ಟ್ರೆಕ್ಕಿಂಗ್ ಹೋಗ್ದ
ಹಾ ಹಾ ಜಾಯ್ನ್ ಆಗ ನಾವು ಹೋಗೋ ಎಲ್ಲಾರು ಲೈಕ್ ಫ್ರೆಂಡ್ಸೇ ಹೋಗ್ತರೋದು
ಹೌದಾ ನೀವು ಎಲ್ಲೆಲ್ಲಿ ಹೋಗಿದ್ರೆ ಮುಂಚೆ ಟ್ರೆಕ್ಕಿಂಗ್ ಹೋಗಿದ್ರಾ
ನಾನ್ ಟ್ರೆಕ್ಕಿಂಗ್ ಅಂದ್ರೆ ಕರ್ನಾಟಕದಲ್ಲಿ ಇದಕ್ ಹೋಗಿದ್ದೆ ಅದು ಕುಮಾರ್ ಪರ್ವತ್ ಹೋಗಿದ್ದೆ
ಓ ಹೌದಾ
ಹ್ಮ್ ಕುಮಾರ್ ಪರ್ವತ ಅಂತ ಅದೇ ನಾವವು ಹೋದಾಗ ಇಷ್ಟೆಲ್ಲ ಪರ್ಮಿಷನ್ ಇದೆಲ್ಲ ಏನಿರ್ಲಿಲ್ಲ ಸ ಅವಾಗ ನಾವೇನ್ ಮಾಡಿದ್ವಿ ಎಷ್ಟೇ ಆಗಿದ್ವಿ ನಾವು ಸೊ ಇವಾಗ ಅಷ್ಟೇ ಅಲ್ಲೇ ಕುಮಾರ್ ಪರ್ವತ ಅರ್ಧ ಟ್ರಕ್ ಮಾಡಿ ಸೊ ಮಧ್ಯದಷ್ಟು ಮಧ್ಯದಲ್ಲಿ ಸ್ಟೇ ಆಗ್ಬೋದಿತ್ತು
ಅಂದ್ರೆ ನೀವು್ ಟೆಂಟು ಆತರ ಏನಾದ್ರು ತಗೊಂಡ್ ಹೋಗಿದ್ರಾ
ಹ್ಮ್ ಹ್ಮ್ ನಾವವು ಟೆಂಟ್ ತಗೊಂಡದ್ ಬಿಿಟ್ಟು ಅಲ್ಲಿ ನಾವ್ ತಗೊಂಡೋಗಿಲ್ಲ ಅಂದ್ರೂ ಟೆಂಟ್ ಎಲ್ಲ ಸಿಗುತ್ತೆ ಅವೈಲಬಲ್ ಇದೆ ಮತ್ತೆ ಅಲ್ಲೊಂದು ಹೋಡ್ ಒಂದ್ ಮನೆ ಇತ್ತು ಅಲ್ಲಿ ಊಟ ಸಿಗೋದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಹ ಅಲ್ಲ ಹೋಗಿದ್ವಿ ಅವಾಗ ಹೋಗಿದ್ವಿ ನಾವ್ ಲೈಕ್ ಅಂದ್ರೆ ಬೆಳಿಗ್ನೆೇ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ
ಹಾ ಹಾ ಎಷ್ಟು ಗಂಟೆಗೆ
ಒಂದು ಫೈವ್ ತರ್ಟಿ ಹಂಗೆ
ಹಾ ಹಾ ಹಾ
ಹ್ಮ್ ಫುಲ್ಲ ಕಂಪ್ಲೀಟ್ ಟಾಪ್ ಹೋಗಿ ಒನ್ ಒನ್ ತರ್ಟಿ ಹಂಗೆಲ್ಲ ಟಾಪ್ಗೆ ಹೋದ್ವಿ ಸೊ ಮುಗಸ್ಕೊಂಡು ಬಂದು ಸಂಜೆ ಆಗೋಯ್ತು ಅಂದ್ರೆ ಮಧ್ಯ ಬರಷ್ಟಕ್ಕನೆ ಸೊ ಅಲ್ಲೇ ಸ್ಟೇ ಆಗಿ ನೈಟ್ ಅಲ್ಲಿದ್ದು ಮಾರ್ನಿಂಗ್ ಇದ್ದು ಕೆಳಗಡೆ ಬಂದ್ವಿ
ಹೌದಾ
ಹ್ಮ್ ಬಟ್ ಇವಾಗೆಲ್ಲಾ ಏನಂದ್ರೆ ರೂಲ್ಸ್ ಎಲ್ಲ ಚೇಂಜ್ ಮಾಡಿ ಸ್ಟೇ ಆಗಂಗಿಲ್ಲ ಜಸ್ಟ್ ಒನ್ ಒನ್ ಡೇ ಅಲ್ಲೇ ಕಂಪ್ಲೀಟ್ ಮಾಡ್ಬೇಕು
ಹ್ಮ್ ಮುಂಚೆ ತರಾನೇ ಅಲ್ಲೇ ಸ್ಟೇ ಆಗಿತ್ತು ಅಂತಂದ್ರೂ ಚೆನ್ನಾಗಿರೋದಲ್ಲ
ಹ್ಮ್ ಚೆನ್ನಾಗಿತಿತ್ತು
ಊಟ ಎಲ್ಲಾ ರೀಸನೇಬಲ್ ಪ್ರೈಸ್ ಇರ್ತಿತ್ತ ಹೆಂಗೆ
ಊಟ ಅಂದ್ರೆ ಅಲ್ಲಿ ಬಟ್ರು ಮನೆ ಅಂತ ಒಂದ ನೇಮ್ ಇಟ್ಟಿದ್ರ ಅವ್ರಿಗೆ ಓಕೆ ಹಂಡ್ರೆ ರುಪೀಸ್ ಒನ್ ಫಿಫ್ಟಿ ರೂಪೀಸ್ ಇರೋದ ಅದ್ರೆ ನಾವು ಈಡಿಂದ ಹೋಗ್ತಾನೆ ಹೇಳಬೇಕಾಗೀತ್ತು ಬರ್ತೀವಿ ನಾವು ಊಟಕ್ಕೆ ಅಂತಾ ಸೊ ಪ್ರಿ ಆ ಪ್ರಿಪೇರ್ ಮಾಡಿರೋರು ಅವರು
ಹ್ಮ್ ಚೆನ್ನಾಗಿದಲ್ಲ
ಹ್ಮ್
ಅದು ಟೆಂಟ್ ಸ್ಟೇಗೆಲ್ಲ ಎಷ್ಟು ಇರ್ತಿತ್ತು ದುಡ್ಡು
ಟೆಟ್ ಸ್ಟೇ ಎಲ್ಲ ಟೂ ಪರ್ಸಟನ್ಸ ಎಲ್ಲಾ ತ್ರೀ ಹಂಡ್ರೆಡ್ ಆ ತರಾ ಇರೋದು ಹ್ಮ್ ಕಡಿಮೆನ ಇಯ್ತು ಕಡಿಮೆ ಆಯ್ತು ತುಂಬಾ ಇತ್ತು ಅವ್ರಿಗೂ ಹೋಟಲ್ ಇತ್ತಲ್ಲ ಅವ್ರದು ಇತ್ತು ಪ್ಲಸ್ ಗೌರ್ಮೆಂಟ್ ಕಡೆಯಿಂದ ಅಲ್ಲಿ ಚೆಕ್ ಪೋಸ್ಟ್ ಇತ್ತು ಸೊ ಅಲ್ಲೂ ಸಿಕ್ತಾ ಇತ್ತು ಟೆಂಟ್ ಎಲ್ಲಾ
ಹ ಚಂದ ಇಯ್ತತ ಆತರ ಇವಾಗ ಇದ್ದಿದ್ರೆ ಹೋಗ್ಬಿಡ್ತಿದ್ವಿ ಚೆನ್ನಾಗಿದೆ ಅದು
ಹ್ಮ್ ಚೆನ್ನಾಗಿರುತ್ತೆ ಆತರಾ ಸ್ಟೇ ಆದ್ರೆ
ಹೌದು
ಹ್ಮ್ ಬಟ್ ಆದ್ರೆ ಏನಂದ್ರೆ ಅದೆಲ್ಲಾ ಊಟ ಕೊಡ್ತಿದ್ರಲ್ಲ ಅವ್ರು ತೀರ್ಕೊಂಡ್ರಂತೆ ಸೊ ಅದಕೋಸ್ ಸರ್ ಅದೆಲ್ಲ ಕ್ಯಾನ್ಸಲ್ ಮಾಡಿ ಇವಾಗ ಒನ್ ಡೇ ಅಲ್ಲೇ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ
ಹ್ಮ್ ಆಮೇಲೆ ಕುಮಾರ್ ಪರ್ವತ ಎರಡ್ ಕಡೆಯಿಂದ ಟ್ರೆಕ್ಕಿಂಗ್ ಮಾಡ್ಬೋದು
ಹೌದಾ ಎಷ್ಟು ಡಿಸ್ಟೆನ್ಸ್ ಆಗತ್ತೆ
ಒಂದು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಹೋದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದ ಏಟ್ ನೈನ್ ಆಗ್ಬೋದೇನೋ
ಹಾ ಹಾ ಹಾ
ಬಟ್ ಸೋಮವಾರ ಪೇಟೆ ಕಡೆಯಿಂದ ಹೋದ್ರೆ ಫೈವ್ ಪಾಯಿಂಟ್ ಫೈವ್ ಅಷ್ಟೇ
ನಾವಿದು ನೇತ್ರಾವತಿ ಹೋಗಿದ್ವಲ್ಲ ಅದು ಎಷ್ಟ್ ಕಿಲೋಮೀಟರ್ ಇತ್ತು
ನೇತ್ರಾವತಿ ಎಲ್ಲ ಫೈ ಅದಷ್ಟೇ ಫೈ ಸಿಕ್ಸ್ ಮ್ಯಾಕ್ಸ್ ಮ್ಯಾಕ್ಸ್ ಫೈ ಫೈ ಕರೆಕ್ಟ್ ಅದೇನಂದ್ರೆ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಲೈಕ್ ಸ್ಟೀಪ್ ಇರೋದು ಮಿಕ್ಕಿದೆಲ್ಲ ನಾರ್ಮಲ್ ಆ ನಾರ್ಮಲ್ ಆಗಿ ಏ ನಡ್ಕೊಂಡ ಹೋಗ್ಬಹುದು
ಹ್ಮ್ ಇದು ಹೆಂಗಿರುತ್ತೆ ಮತ್ತೆ ಕುಮಾರ್ ಪಾರ್ವತಿ
ಕುಮಾರ್ ಪರ್ವತ ಒಂದ್ ಒನ್ ಕಿಲೋಮೀಟರ್ ಆ ತರ ಇರ್ಬೋದು ಅಷ್ಟೇ ಗ್ಯಾಪ್ ಅಲ್ಲಿ ಗ್ಯಾಪ್ ಗ್ಯಾಪ್ ಅಲ್ಲಿ ಬಿಟ್ರೆ ಎಲ್ಲಾ ಬೆಟ್ಟ ಹತ್ಬೇಕು
ಹ ಓ ತುಂಬಾ ಕಷ್ಟ ಅಲ್ಲಾ
ಹ್ಮ್ ತುಂಬಾ ಕಷ್ಟ
ಅದು ಈ ಬಿಸಿಲಲ್ಲಿ ವಾಟರ್ ಬಾಟಲ್ ಎಲ್ಲಾ ಕ್ಯಾರಿ ಮಾಡ್ಕೊಂಡ್ ಹೋಗ್ಲೇಬೇಕು
ಹೌದೌದು ಮಧ್ಯದಾಗ ಒಂದ್ ಎರಡು ಅಥವಾ ಅದು ಜೆರಿ ತರ ಹರಿತಾ ಇರುತ್ತೆ ಅಲ್ಲೆಲ್ಲ ನೀರ್ ಸಿಗುತ್ತೆ ಅಲ್ಲಿ ಇಡ್ಕೊಂಡು ಕುಡಿಬೋದು ಆರಾಮಾಗಿ ಚೆನ್ನಾಗಿರುತ್ತೆ
ಹ ಹೋಗ್ಬೇಕು ಟ್ರೆಕ್ಕಿಂಗಗ್ ಜಾಸ್ತಿ ದಿನ ಆಯ್ತು
ಹ್ಮ್ ಬಿಟ್ರೆ ಇಲ್ಲಿ ಬಂಡಾಚಿ ಟ್ರಕ್ ಅಂತ ಕೇಳಿದ್ದೆ ಅದು ಒಂದ್ಸಲಿ ನೋಡ್ಬೇಕು ಯಾವಾಗ ಆಗುತ್ತೋ ಆವಾಗ ಹೋಗ್ಬೇಕಲ್ವನು ನಾನು
ಹ್ಮ್ ಇವಾಗ ನೀನು ಅಂದೇ ಅಲ್ವಾ ಇದು ಕುದುರೆ ಮುಖನ ಯಾವ್ದ ಟ್ರಕ್ ಕೇಳಿದ್ದನೇನ್ ಇವಾಗ
ನಾನ್ ಅದೇ ಕುದುರೆೆ ಮುಖ ಹೇಳ್ದ
ಇಲ್ಲಿಂದ ಎಷ್ಟು ದೂರ ಆಗತ್ತೆ ಅದು ಬ್ಯಾಂಗ್ಳೂರಿಂದ
ಬ್ಯಾಂಗ್ಳೂರಿಂದ ಇನ್ನೇನ್ ನಾವವು ಚಿಕ್ಕಮಂಗ್ಳೂರ್ ಹೋಗ್ತಿೀವಲ್ಲ ಒಂದ ಟೂ ಏಯ್ಟಿ ಟೂ ಸಿಕ್ಸ್ಟಿ ಆಗ್ಬೋದೇನಾ
ಒನ್ ಫೋರ್ ಅವವರ್ಸ್ ಜರ್ನಿನ
ಹಾ ಫೋರ್ ಫೋರ್ ಅಂಡ್ ಹಫ್ ಅವರ್ಸ್ ಅಷ್ಟೆ ಜರ್ನಿ ಹೋಗಿ ಪರ್ಮಿಷನ್ ತಗೊಂಡ್ರೆ
ಹ್ಮ್
ಹೋಗ್ಬೋದು ಬಿಟ್ರೆನೆ ನೇತ್ರಾವತಿ ಕ ನೇತ್ರಾವತಿ ಕುುದ್ರೆ ಮುುಖ ನೇತ್ರಾವತಿ ಹೊಂದಿದೆ ನಾವು ಎಲ್ಲಿ ಹೋಗಿದ್ದು ನೇತ್ರಾವತಿ ಹೋಗಿದ್ವಲ್ಲಾ
ಹಾ
ಬಿಟ್ರೆ ಇನ್ನೊಂದ ಯಾವವುದೋ ಇದೆಯಲ್ಲ ಅಲ್ಲೇ ಯಾವವುದೋ ಒಂದು ಪ್ಲೇಸ್ ಇದೆ
ಮುಲಂಗಿರಿ
ಮುಳೆ ಹಿಂಗಿರಿ ನೀವು ಆಲ್ಮೋಸ್ಟ್ ಪೀಕಿಗೆ ಹೋಗ್ಬಿಡ್ಬೋದು ಬೈಿಕಲ್ ಅಲ್ಲೇ
ಹೋಗಿದ್ದೀನಿ ನಾನು ನಾನು ಮುಲಂಗಿರಿ ಟ್ರೆಕ್ ಮಾಡಿದ್ದೀಿನನಿ ನೇತ್ರಾವತಿ ಟ್ರೆಕ್ ಮಾಡಿದ್ದೀನಿ ಅಷ್ಟೆ ಅಂದ್ರೆ ಮುಳಂಗಿರಿ ಏನು ಆ ಈ ತರ ನೇತ್ರಾವತಿ ಈ ತರ ಟ್ರಕ್ಕಿಂಗ್ ಆತರ ಏನ್ ಅನ್ಸಿಲ್ಲ ಆರಾಮಾಗಿ ಅದನ್ನ ನಡ್ಕೊಂಡ್ ಹೋಗ ತರನೇ ಇತ್ತು
ಹಾ ಬಟ್ ಅದು ಸ್ಟೆಪ್ಸ್ ಸ್ಟೆಪ್ಸ್ ಇಂದ ಹೋದ್ರಾ
ಇಲ್ಲ ಇಲ್ಲ ಸ್ಟೆಪ್ಸ್ ಏನು ಇರ್ಲಿಲ್ಲ ಅಲ್ಲಿ ಇದು ಹೆ ಹಾಗಗೆ ಅಂದ್ರೆ ಇವಾಗ ಗಾಡಿಗಳೆಲ್ಲ ಹೋಗಕ್ಕೆ ರೋಡ್ ಇರುತ್ತೆ ಅಲ್ವಾ ರೌಂಡ್ ರೌಂಡ್ ಆಗಿ
ಹಾ ಹಾ
ಹಾ ಆ ತರನೇ ನಡ್ಕೊಂಡ್ ಹೋಗಿದ್ದು
ಹ್ಮ್ ಅಲ್ಲ ಟಾಪ ಅಲ್ಲಿ ಇನ್ನೇನ್ ನಾವ್ ಹತ್ರ ಹೋಗ್ತಿದಂಗೆ ಸ್ವಲ್ಪ ಸ್ಟೆಪ್ಸ್ ತರಾ ಮಾಡಿದಾರಲ್ಲಾ
ಹಾ ಅಲ್ಲಿ ಸ್ಟೆಪ್ಸ್ ಹಾ ಅದನ್ನೆಲ್ಲಾ ಹತ್ಕೊಂಡ್ ಹೋಗಿದ್ದೀವಿ ಅದನ್ನ ಹತ್ಕೊಂಡ್ ಹೋಗ್ಲೇಬೇಕು ಬೇರೆ ಆಪ್ಷನ್ ಇಲ್ಲ
ಅದೇ ಅದೇ ಅದೇ ಹಾ ಅದು ಈಜಿ ಇದೆ ಅಲ್ಲಿಂದ ಹತ್ರ
ಹ್ಮ್
ಬಟ್ ನೇಚರ್ ಫುಲ್ ಎಲ್ಲಾ ಫೀಲ್ ಕೊಡ್ಬೇಕಂದ್ರೆ ಈ ತರಾನೇ ಹೋಗ್ಬೇಕು ನಾವು
ಹೌದು
ಹ್ಮ್
ಚಿಗ್ಣೆ ಎಲ್ಲ ಇರುತ್ತೆ ಅಲ್ಲಾ ಹ್ಮ ಹ್ಮ್
ಹಾ ಜಿಗಣೆ ಫುಲ್ ಕಾಲ್ಗೆಲ್ಲ ಅಂ ತ್ತೆ ಡೇಟಲ್ಲ ಎಲ್ಲಾ ಹಾಕೊಂಡಿರ್ಬೇಕು
ಇಪ್ಪಾ ನಂ ತಗಣಿ ಅಂದ್ರನನೆ ಭಯ
ಅದು ತಿಕ್ಣಿ ಅಲ್ಲ ರೀ ಜಿಗ್ಣೆ
ಹಾ ಚಿಗಣೇನ ಜಿಗ್ಣೇನ ಲೀಚಸ್ ಹೋಗಲ ಒಂದ್ಸರಿ
ಗಿಲ್ವಾ ಟ್ರೆಕ್ಕಿಂಗ್
ಇಲ್ಲ ರೀ ಹೋಗ್ಬೇಕು ಮಹಾರಾಷ್ಟ್ರ ಅಲ್ಲ ಎಲ್ಲಾ ನೋಡ್ತಿದೀನಿ ಎಲ್ಲಾ ಸೇವ್ ಮಾಡಿ ಇಟ್ಕೊಂಡಿದೀನಿ ಇನ್ ಲ್ಲಿ ರೀಲ್ಸ್ ಬರೋದೆಲ್ಲಾ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ಆಗ್ತಿಲ್ಲ
ಹಾ ಹಾ ಹಾ ಇದ್ರಲ್ಲಿ ನಮ್ಮ್ ಎಡಕಲ್ ಗುಡ್ಡ ಅಂತ ಒಂದ ಇಿದೆ ಕೇಳತ್ರ ಬಾರ್ಡ್ರ ನ ಕರ್ನಾಟಕ ಬಾರ್ಡ್ರ ಅನ್ಕೊೊಳ್ಳಿ ಅದೊಂದು ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಸಿಂಪಲ್ ಸಿಂಪಲ್ ಟ್ರೆಕ್ಕಿಂಗ್
ಹೌದಾ ನನ್ ಫ್ರೆಂಡ್ ಹೇಳ್ತಿದ್ದ ವೈಜಾಗ್ ಹೋಗೋಣ ವೈಜಾಗ್ ಹೋಗೋಣ ಸಾಕತ್ಗಿದೆ ಇವಾಗ ವೈಜಾಕ್ ಇಂದ ಬೋಟ್ ಬಿಟ್ಟಿದ್ದಾರೆ ಕ್ರೂಸ್ ತರ ಹದ್ನಾಲ್ಕು ಕೋ ದಿನ ಆಹ ಅದ್ರಲ್ಲಿ ಜರ್ನಿ ಮಾಡ್ಬೇಕು ಬೇರೆ ಕಂಟ್ರಿಗೆ ರೀಚ್ ಆಗ್ತಾರೆ ವೈಜಾಗ್ಂದ ಹೊಸ್ ಲಾಂಚ್ ಹೆ ಮಾಡಿದ್ದಾರೆ ರೀಸೆಂಟ್ ಆಗಿ
ಹ್ಮ್ ನೋಡ್ಬೇಕಕ್ ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಇಲ್ಲ
ಹೌದು ಅದನ್ನು ಎಕ್ಸ್ಪೀರಿಯನ್ಸ್ ನ ಗೋವಾಗೆ ಹೋಗಿಲ್ಲ ಅಂದ್ರೆ ತಿಳ್ಕೊ್ ಬಿಿಡಿ
ಹ್ಮ್ ಹ್ಮ ಹ ಗೋವಾ ಕಡೆ ಅಂದ್ರೆ ನೀವು ಇದು ಟ್ರಕ್ ಕುಕ್ಕಂಗ್ ಮಾಡಬಹುದು ಯಾವ್ದಂದ್ರೆ ದೂ್ ಸಾಕು ಮಸ್ತ್
ನನ್ಗೆ ಯಶ್ ಇಷ್ಟು ಸಾರಿ ಹೇಳಿದೀನಿ ಅಂತಂದ್ರೆ ದೂತ್ ಸಾಗ ಹೋಗಣ ದೂತ್ ಅದು ಏನಾಯ್ತು ಅಂತಂದ್ರೆ ನಮ್ಮ್ ಅಣ್ಣ ಫ್ರೆಂಡ್ಸ್ ಎಲ್ಲಾರೂ ದೂದ ಸಾಗರ್ ಹೋಗಿದ್ರು ಸಾಗರಿಗ್ ಹೋದಾಗ ಅವನು ಅಲ್ಲೇ ಕಾಲ್ ಜಾರಿ ಬಿದ್ದು ಸತ್ತ ಹೋಗ್ಬಿಟ್ಟವ್ನ
ಹಾ ಹಾ ಹಾ
ಸೊ ಅವಾಗಿಂದ ಮನೆಯಲ್ಲಿನೂ ಭಯ ದೂದ್ ಸಾಗರ್ ಅಂತ
ಹಾ
ಹ ನನ್ ಬಟ್ ಅದು ತುಂಬಾ ಚೆನ್ನಾಗಿದೆ ಪ್ಲೇಸ್ ಹೋಗಕ್ ಜಾಸ್ತಿ ಇಷ್ಟ ನನ್ಗೆ ಅಲ್ಲಿ ಹೋಗ್ಬೇಕು ಅಂತ ಅದು ಹನ್ನೆರಡು ಕಿಲೋಮೀಟರ್ ಟ್ರೆಕ್ ಆಗತ್ತೆ
ಹ್ಮ್ ಅದು ಅಂದ್ರೆ ಲೈಕ್ ಇದಿಲ್ಲ ಸ್ಟೀಫ್ ತರ ಇಲ್ಲ
ಅದು ರೈಲ್ವೆ ಟ್ರ್ಯಾಕ್ ಮೇಲೆನೆೇ ನಡ್ಕ ಕಕೊಂಡ್ ಹೋಗ್ಬೇಕು ಫೈವ್ಲ್ ಕಿಲೋಮೀಟರ್ಸ್ ಹ್ಮ್ ಅದು
ಡ ಇಿದೆ
ಜೀಪ್ ಇಲ್ಲ ಟ್ವೆಲ್ವ ಕಿಲೋಮೀಟರ್ಸ್ ಅದು ನಡ್ಕೊಂಡೆ ಹೋಗ್ಬೇಕು ಅಲ್ಲಿ ಯಾವ್ದದು ವೆಹಿಕಲ್ ಇಲ್ಲ
ಹಏ ಇಲ್ಲ ಇಲ್ಲ ಜೀಪ್ ಇದೆ ರೀ ಜೀಪ್ ರೂಟು ಇದೆ ಹ್ಮ್ ನಾ ಹೋಗಿದ್ವಲ್ಲ ಅಂದ್ರೆ ನೀರ್ ಜಾಸ್ತಿ ಹರಿತಾತೆ ಅಂದ್ರೆ ಜೀಪ್ ಹೋಗಲ್ಲ ನೀರು ಅಂದ್ರೆ ಅದು ಇಷ್ಟೊಂದ್ ಕಡೆ ಜೀಪ್
ಹೂ ಇವಾಗೆ ಹೋಗ್ ಬಂದ್ರೆ ಇವಾಗೆ ಹೋಗ್ಬೇಕು ಸಾ ಇದು ಏನ ಅದು ಮಳೆ ಸೀಸನ್ ಅಲ್ಲಿ ಹೋಗ್ಬಿಟ್ರೆ ಮುಗ್ದೋಯ್ತು ಕತೆ ಎಲ್ಲಾ ಲ್ಯಾಂಡ್ಸ್ಕ್ಲೇಪ್ ಆಗುತ್ತೆ ಹಾ ಹಾ ಇಲ್ಲ ರೀ ಅದೆಲ್ಲ ಕಾಲೆಲ್ಲ ಜಾರಿ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹ್ಮ್
ಆಮೇಲೆ ಸ್ವಲ್ಪ ಅಲ್ಲಿ ಹತ್ರ ಹೋದಾಗ ಸ್ವಲ್ಪ ಅಲ್ಲಿ ಬ್ಯಾಂಬೂುದು ಇದೆಲ್ಲ ಇದ್ರ ತರ ಮಾಡಿದಿದ್ದಾರೆ ಅದೊಂದ ಚೂರು ಭಯ ಅನ್ಸುತ್ತೆ ಮತ್ತೆ ನೀರ್ ಜಾಸ್ತಿ ಫ್ಲೋ ಇದ್ದಾಗ ಅದು ಎಲ್ಲಿ ಏನಾದರು ಸಿಪ್ಪಾದ್ರೆ ಅಂತ ಭಯ ಅಷ್ಟೆ
ಹ್ಮ್ ಹ್ಮ್ ಹ್ಮ
ಹ್ಮ್ ಸರಿ ಆಯ್ತು ಫೋನ್ ಮಾಡ್ತೀನಿ ನಾನನ್
ಹ್ಮ್ ಸರಿ ಹೋಗೋಣ ಬಿಡಿ ಬಾಯ್
ಹ್ಞ ಬಾಯ್